ಹಲೋ ಹ ಹರೀಶ್ ಅವ್ರ ಕೇಳಸಿದ್ದೇನಾ
ಹಾ ಕೇಳಿಸ್ತಿದ್ದೀ ಇವಾಗ ಆರಾಮಿದ್ದೀರಾ
ಹಾ ಆರಾಮ್ ಇದ್ದೀನಿ ನೋಡಿ ನೀವು
ಹ್ಮ್ ನಾವು ಆರಾಮಿದೀವಿ ಅವರೇ ಹೆಂಗಿದ್ದೀರಿ
ಹ್ಮ್ ಹಾಗೆ ಚೆನ್ನಾಗಿದ್ದೀವಿ
ಹ್ಮ್ ಹ್ಮ ಮನೆಯವರೆಲ್ಲಾ ಆರಾಮ
ಆರಾಮ್ ಇದಾರೆ ನಿಮ್ಮ ಮನೆಯಲ್ಲಿ
ಹ್ಮ್ ಎಲ್ರೂ ಆರಾಮ್ ಇದ್ದಾರೆ ಇವಾ
ಸಮಾಚಾರ ಏನು ಬಿಡಿ ಬ್ರೋ ದಿನ ಹೋಗ್ತಿರುತ್ತೆ ಬರ್ತಿರುತ್ತೆ
ಹೌದಾ
ಹ್ಮ
ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ
ಅಪ್ಪ ಅಮ್ಮ ಹಾಗೆ ಹೊಲಕ್ ಹೋಗಿದಾರ ಅವರು
ಹೌದಾ ಏನ್ ಹಾಕಿರಿ ಹೊಲದಲ್ಲಿ
ಹೊಲ್ದಲ್ಲಿ ಒಂದ್ ಎರಡು ಮೂರ ಎರಡುವರೆ ಎಕರೆ ಕಲಂಗಡಿ
ಕಲ್ಲಂಗಡಿ ಹಾಕೀರಾ
ಹಾ ಹಾ
ಮತ್ತೆ ಮೆಣಸಿನ್ ಮೆಣಸಿನಕಾಯಿ ಮೆಣಸಿನ ಹ್ಮ್ ಇದು ಮೆಣಸಿನ್ ಗಿಡ ಒಂದ ಎಷ್ಟು ಒಂದ್ ಒಂದ್ ಏಕರೆ ಹಾಕಿದೀವಿ ಹ್ಮ ಒಂದ್ ಏಕರೆ ಹಾಗಲ್ಕಾಯಿ ಹ್ಮ್ ಇನ್ನ ಇನ್ನ ಏನು ಟೋಟಲ್ ಹತ್ತು ಹತ್ತು ಹತ್ತುವರೆ ಇದೆ
ಹೊಲಾನ ಹತ್ತುವರಿ ಎಕ್ರಿನ ಹ್ ಚಲೋ ಆಯ್ತಲ್ ಬಿಡ್ರಿ
ಎಲ್ರೂ ಎಲ್ಲ ನೀರಾವರಿ ಎಲ್ಲಾ ಹೊಲಗಳು
ಎಲ್ಲ ನೀರಾವರಿನೆನಾ
ಆ ಒಂದ್ ಎರಡು ಎಕರೆ ಅಷ್ಟೇ ಇದು ಹೊರಲ್ಲ ಐತಿ ಎರಡು ಎಕರೆ
ಹಾ ಹಾ ಹಾ ಹಾ ಹಾ ಹಾ ಅದು ಏನ್ ಫಸ್ಟ್ಗಿಿಂದ ತಗಂತಿದ್ರಾ ನೀವು ಹೊಲ್ಲ ಏನು ಇವಾಗ ಎರಡ್ ಮೂರ್ ವರ್ಷದ ಹಿಂದೆ ತಗೊಂಡ ಬಂದಿರೋದಾ
ಏ ಇಲ್ಲ ಎಲ್ಲ ತಗೊಂಡಿದ್ದಲ್ಲ ಎಲ್ಲಾ ಮುಂಚಿಂದಾನೇ ಇದ್ದಿದ್ದು ಇವಾಗ ಮಾತ್ರ ಒಂದು ಇದು ಇದೇ ವರ್ಷ ಒಂದು ಒಂದುವರೆ ಎಕರೆ ಹೊರಗಡೆ ತಗೊಂಡಿದ್ದು
ಹೌದಾ ಹ್ಮ್ ಹ್ಮ್ ಚಲೋ ಆಯಿತು ಬಿಡ್ರಿ ಅಂದ್ರೆ ಒಂದ್ ಸೀಸನ್ ಅಲ್ಲಿ ಎಷ್ಟು ದುಡಿ ಬಹುದು
ಸೀಸನ್ ತಕ್ಕಂಗ ಆದ್ರೆ ಅಂದ್ರೆ ಸೀಸನ್ಗೆ ಅಂತಲ್ಲ ಒಂದೊಂದು ಒಂದು ಬಿಳಿ ಹಾಕಿದ್ ಆದ್ರೆ ಹಬ್ಬೊಬ್ಬ ಏನಿಲ್ಲಾ ಅಂದ್ರರು ಒಂದೇ ಬೆಳೆಯಲ್ಲಿ ಒಂದ ಒಂದೇ ಬೆಳೆಲಿ ಹಾಕಿದ್ರೆ ಹಹ ಒಂದು ಆರರಿಂದ ಏಳ ಲಕ್ಷ ದುಡಿಬೋದು
ಆರರಿಂದ ಏಳ ಲಕ್ಷ ಅದು ಹತ್ತಕ್ರಲಿ ಬರಿ ಆರ್ ಆರ್ ತಿಂಗಳು ಒಳಗಡೆ
ಆರು ತಿ ಆರು ತಿಂಗಳು ಯಾವ್ದಾದ್ ಒಂದು ಬೆಳಿ ಬೆಳಿ
ಹಾ ಹಾ ಹಾ ಅಂದ್ರೆ ಹಾ ಹಾ
ದುಡಿಬೋದು ಆರು ಏಳಿಂದ ಏಳು ಲಕ್ಷ
ಹ ಹಾ ಅಂದ್ರೆ ಇವ ಮೆಕ್ಕೆಜೋಳ ಹಾಕದ್ರೆ ಚೆನ್ನಾಗ
ಹಾ ಮೆಕ್ಕೆಜೋಳ ಹಾಕಿದ್ರೆ ಚೆನ್ನಾಗ ಆದ್ರೆ ಬಟ್ ಇವಾಗ ರೇಟ್ ಇಲ್ಲ ಬರೋ ಅದು
ರೇಟಿಲ್ಲವಾ
ಹಾ ರೇಟು ರೇಟ್ ಎಲ್ಲಾ ಡೌನ್ ಆಗ್ಬಿಟ್ಟಿದೆ ಇವಾಗ ಎಲ್ಲಾ ಮಾರ್ಕೆಟ್ ಅಲ್ಲಿ ಎಲ್ಲ ಎಲ್ಲ ಕಡೆ ಹಿರೊ ದು ಓದ್ಸಲ ಇತ್ತಪ್ಪಾ ಓದ್ ವರ್ಷ ಎರಡು ವರ್ಷ ಹಿಂದೆ ಚೆನ್ನಾಗ ರಟ್ಟಿತ್ತು ಎರಡುವ ಸಾವಿ ಹ ಅಲ್ಲಿ ತಕಾಯ್ತು
ಹ ಹದು ಹಚ್ಚ ಹಚ್ಚೆ ವರ್ಷ ಹೋದ್ ವರ್ಷ ಬಿಟ್ಟು ಹಚ್ಚೆ ವರ್ಷ ಐತಿ
ಅದೇ ಅದೇ ಎರಡು ವರ್ಷದ ಹಿಂದೆ ಬಟ್ ಇದು ಇವಾಗ ಒಂದೂರೆ ವರ್ಷದಿಂದಾನು ಎಲ್ಲಾ ಡೌನ್ ಆಗ್ಬಿಡಿದಾವ ಮಕಳ್ದು
ಹ ಹಾ ಹಾ ಹಾ
ಮನಸ್ಪಡ್ತಾ ಇಲ್ಲ
ಏನು ಎರಡ್ ಸಾವಿರದ ನೂರು ಇನ್ನೂರು ಇರ್ಬೋದು
ಹಾ ಇವಾಗ ಇರುತ್ತೆ ಎರಡ್ ಸಾವಿರದ ಏರಿಲ್ಲಾದ್ರೂ ಇರುತ್ತೆ ಹಬ್ಬಬ್ಬ ಆದ್ರೂ ಎರಡ್ ಸ ಎರಡೂುವರೆ ಸಾವಿರ ಹಂಗ ಇರುತ್ತೆ ಸ್ಟಾರ್ಟಿಂಗ್ಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೋಗ್ತಾ ಹೋಗ್ತಾ ಯಾವ ಕಡೆ ಜಾಸ್ತಿ ಮಾಲ್ಗಳು ಜಾಸ್ತಿ ಇರ್ತಾವಲ್ಲ
ಹಾ ಹಾ
ಹಾಗಿ ಕಡಿಮೆ ಆಗ್ಬಿಡ್ತಾವ
ಅಂದ್ರೆ ಪರವಾಗಿಲ್ಲ ಬಿಡ ಇವ್ರ ಆರು ತಿಂಗಳಲ್ಲಿ ಆರು ಲಕ್ಷ ಏಳು ಲಕ್ಷ ದುಡತ್ ಅಂದ್ರೆ ಅದಕ್ ಖರ್ಚು ಒಂದ್ ಎರಡು ಲಕ್ಷ ಹೋಗಬೋದಾ ಎರಡರಿಂದ ಮೂರ್ ಲಕ್ಷ
ಖರ್ಚು ಎರಡ್ ಲಕ್ಷ ಏನ ಅಷ್ಟೊಂದು ಹೋಗಲ್ಲ ಮೆ ಮೆಕ್ಕೆಜೋಳ ಹಾಕಿದ್ರೆ ಒಂದು ಒಂದು ಒಂದು ಒಂದ್ ಲಕ್ಷ ಹೋಗುತ್ತೆ ಮೆಕ್ಕೆಜೋಳದ್ದು
ಹತ್ತಕ್ರೀಗ
ಹಾ ಹತ್ತಕ್ಕ್ರಿಗೆ ಒಂದುವವರೆ ಲಕ್ಷ ಇಲ್ಲಂದ್ರೆ ಒಂದ್ ಲಕ್ಷ ಹೋಗುತ್ತೆ
ಹಾ ಹಾ ಹಾ
ಬೇರೆ ಯಾವ್ದಾದ್ರು ಹೆವಿ ಇರೋಂತ ಯಾವ್ದಾದ್ರು ಹಾಕಿದ್ರೆ ಖರ್ಚ ಇರೋವು ಹ ಎರಡ್ ಲಕ್ಷ ಎಲ್ಲ ಎರಡವರ್ ಲಕ್ಷ ಹೋಗುತ್ತೆ
ಹ್ಮ್ ಹ್ಮ್ ಅಂದ್ರೆ ನೀರ್ ಚೆನ್ನಾಗೈತಾ ನಿಮ್ ಬೋರಲ್ಲಿ
ಹ್ಮ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ
ಓ ಹಾ ಅಂದ್ರೆ ಕಬ್ಬು ಹಾಕದ್ರೆ ಬೆಟ್ರ ಅಲ್ವಾ
ಹ್ಮ್ ಕಬ್ ಹಾಕಿದ್ರೆ ಬೆಟರು ಬಟ್ ಮನೇಲಿ ಯಾರು ಅಷ್ಟೊಂದು ಇದು ಕೊಡಲ್ಲ
ಹೌದಾ
ಹ್ಮ್ ಕಬ್ ಹಾಕಿದ್ರೆ ಬೆಸ್ಟ್ ಬಟ್ ಅದು ಏನಂತಾರೆ ಲಾಸ್ಟ್ ನಮ ಏ ಎಕ್ಸ್ಪೀರಿಯನ್ಸ್ ಇಲ್ಲ ಅ್ರ ಮೇಲೆ
ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಖರ್ಚು ಬರ್ತಿದೆ ಅಷ್ಟೇ ಹ ತಕ್ರಿಗೆ ಹಾಕಿ ನಮ್ ಚಿಕ್ಕಪ್ಪ ಹಾಕಿದ್ರು ಕಬ್ಬನ ಎಷ್ಟು ಒ ಎಂಟು ಹ ಎಂಟ ಅಕ್ರ ಇತ್ ಅವ್ರ್ದು
ಹ್ಮ ಹಾ
ಕಬ್ಬು ಒಂದ್ಸಲ ಏನ್ ಏನಪ್ಪಾ ಬೀಜ ಆಗಕಾರ ಅಷ್ಟೇ ಖರ್ಚಾಗೋದು ಹ್ಮ ಅದ ಉಪ್ಪು ಒಂದ್ ಎರಡರಿಂದ ಮೂರ್ ಸಲ ಇಟ್ಬಿಟ್ರೆ ಬರೀ ನೀರ್ ಕಟ್ಟದೇ ಅದು ಅದ ಅಷ್ಟೊಂದು ಖರ್ಚಿರಲ್ಲ ಅದು ಒಂದ್ ವರ್ಷದ್ ಬೆಳೆ ಅಲ್ವಾ
ಹಾ ಹಾ ಹಾ
ಹತ್ತು ತಿಂಗಳು ಹನ್ನೆರಡು ತಿಂಗಳ ಮಟ್ಟ ಅದನ್ನ ಬೆಳೆಸ್ತಾರೆ ಆಮೇಲೆ ಅದು ಚೆನ್ನಾಗಿದ್ದು ಅದು ಒಂದ್ ಎಕ್ರೆಯಲ್ಲಿ ಮಾತ್ರ ಹ ಎರಡ್ ಲಕ್ಷ ಹಂಗ್ ಮಾಡ ಬದು ಒಂದು ಒಂದ ಹಾ ಮಾಡ್ಬೋದು ಆತರ ಎರಡು ಲಕ್ಷ ಮಟ್ಟ
ಬಟ್ ಅದು ಚೆನ್ನಾಗ್ ಬರ್ಬೇಕ ಅಂದ್ರೆ ಚೆನ್ನಾಗ್
ಹಾ ಹ ಹಾ ಹಾ ಅಂದ್ರೆ ಒಂದ್ ವರ್ಷದಲ್ಲಿ ಮಾಡಿದ್ರೆ ಏನಿಲ್ಲಾಂದ್ರು ಹತ್ತು ಹತ್ತೇಕ್ರೆಗೆ ಇಪ್ಪತ್ ಲಕ್ಷ ಆರಾಮಾಗ್ ದುಡಿತಿರಿ ಹ್ಮ್ ಅಂದ್ರೆ ಅವ್ರು ಅದನ್ ಮಾಡೋರು ಇರ್ಬೇಕು ಕೆಲ್ಸನ
ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಮತ್ತ್ ಅದಕ್ಕೆಲ್ಲಾ ಗೊಬ್ಬರ ಹಾಕೋದು ಅವ ಎಲ್ಲ ಹೋಗ್ಬೇಕು ಒಂದ್ ಸ್ವಲ್ಪ ಆಗ್ಬಿಡುತ್ತೆ
ಹ್ಮ್ ಏನ್ ಮಾಡಬೇಕ ಗೊತ್ತಾ ಫಸ್ಟ ಕಬ್ ತೋಳ್ದು ಬಿಡ್ಬೇಕು ಊತ್ತ ಬಿಡ್ಬೇಕು ಸ್ವಲ್ಪ ಪ ನಮ್ ಯಾ ಮೊಣಕಾಲು ಮಟ್ಟ ಬಂದಾಗ ಅದನ್ನ ಸುುತ್ತಮುರಿ ಮಾಡ್ಬೇಕು ಕಾಲುವೆ ತರ ಮಾಡಿ ಹ್ಮ್ ಒಂದ್ ಕಟ್ ಒಂದೇ ಒಂದ್ ಕಟ್ ತಿರುಗ ತಿರುಗದ್ರೆ ನೀರು ಇಡೀ ಹೊಲಾನೆ ಸುತ್ತಡ್ಕೊಂಡ್ ಬರ್ತೈತ್ ಅದು ಆತರ ಮಾಡ್ಬೇಕು ಹ್ಮ್ ಹ್ಮ ಅಂದ್ರೆ ನೀರ್ ಚ ಚೆನ್ನಾಗ್ ಕೊಡ್ ಚೆನ್ನಾಗ್ ಏರ್ ಕಳ್ತೈತಿ ಕಬ್ಬು ಕಬ್ಬುನು ಚೆನ್ನಾಗ್ ಬರ್ತದೆ ಅದ್ ತಕ್ಷಣ ಗೊಬ್ಬ್ರನುೂ ಇಡ್ಬೇಕು ಉಪ್ಪು ಹ್ಮ್ ಅದ್ರಲ್ಲಿ ಮಾತ್ರ ಒಳ್ಳೆ ರೇಟ್ ಇದೆ ಲಾಭಾನೂ ಇದೆ ಅದರಲ್ಲಿ ಫ್ಯಾಕ್ಟರಿದರನು ಕೊಡ್ತಾರಾ
ಹಾ ಹಾ ಕರೆಕ್ಟ್ ಕರೆಕ್ಟ್ ಹಾ ಕೊಡ್ತಾರ
ಅದ ಹಾಕದ್ರೆ ಚೆನ್ನಾಗ ಒಂದು ಅಂದ್ರೆ ಲಾಸ್ ಆಗೋದ್ರಲ್ಲಿ ಅಂದ್ರೆ ಲಾಸ್ ಅಂತ ಏನ್ ಮಾಡಲ್ಲ ಮೆಕ್ಕೆಜೋಳ ಮತ್ತು ಕಬ್ಬು ಎರಡು ಯಾವತ್ತೂ ಲಾಸ್ ಮಾಡಲ್ಲ ಇವು
ಲಾಸ್ ಏನ್ ಮಾಡಲ್ಲ ಬಿಡು ಬಟ್ ಇವು ಖರ್ಚ ಹಾಕಿರ್ತಿರಲ್ಲ ಹಂಗಾಗಿ ಒಂದ್ ಸ್ವಲ್ಪ ಡೌನ್ ಆಗ್ಬಿಟ್ಟು ಬಿಟ್ರೆ ಯಾವ್ದ ರೇಟು ಇದಾಗ ಬಿಡುತ್ತೆ
ಹ್ಮ ಹ್ಮ್ಮ್
ಮತ್ತೆ ಅದ ಹಾಕಿರೋ ಕಿಮ್ಮತ್ತು ಬರಲ್ಲ ಹಂಗ ಆಗಿ ಬಿಡತ್
ಹ ಹಾ ನಿಮ್ದ್ ಎತ್ತ್ ಗಳಿದವ
ಹ್ಮ್ ಎತ್ತುಗಳ ಇದ್ದಾವೆ
ಹಾ ಎತ್ತಿನ ಗಾಡಿ ಎತ್ತಿನ್ ಗಾಡಿ
ಹ್ಮ್ ಎತ್ತಿನಗಾಡಿ ಐತಿ ಬಟ್ ಏನಿಲ್ಲ ಒಂದು ಟ್ಯಾಕ್ಟರ್ ಅಷ್ಟೇ ಒಂದಿಲ್ಲ
ಟ್ಯಾಕ್ಟ್ರಿ ಇಲ್ವಾ ಅದೇನ ಆರಾಮಾಗಿ ಮಾಡ್ಕೋಬೋದು ಬಿಡ್ರಿ ನೀವು ಈಗ ಸಾಲಾಗಿಲ್ಲ ಏನಂತದ್ ಏನ್ ಇಲ್ವಲ್ಲ
ಏ ಇದೆ ಬ್ರೋ ಒಂದು ಆರು ಲಕ್ಷ ಏಳು ಲಕ್ಷ ಆಗಿದೆ ಅದೇ ಇವಾಗ ಹೊಲ ತಗೊಂಡಿದ್ದು ಅದ ಇರ
ಹೌದಾ ಹೊಲ ತಗೊಂಡಿರದ ಇವಾಗ ಹ ಹ್ಮ್ ಅದೇನ್ ಬಿಡ್ರಿ ಅದೇನು ಆರಾಮಾಗಿ
ತಕೋಬೋದ್ ಬಿಡು ಅದಕ್ಕೇನಿಲ್ಲ ಒಟ್ ಬಡ್ ಬಡ್ಡಿ ಅವೆಲ್ಲಾ ಹೋಗ್ತಿರ್ತತಲ್ಲ
ಹ್ಮ್ ಅಂದ್ರೆ ಆರು ತಿಂಗಳು ಇಸಲ ಮಳೆ ಇಸಲಾ ಮಳೆ
ಎ ಬಟ್ ಹೊರಲ್ಲ ಹೊ ಹೊರವಲ ಎರಡು ಎಕರೆ ಇರೋದಾ ಎಲ್ಲಾ ನೀರಾವರಿ ಇದಾವೆ
ಹ್ಮ್
ಹಂಗಾಗಿ ಹಾಕಕ್ಕ ಯಾರು ಹೋಗಕ್ ಗಲ್ಲ ಅದ್ರಾಗ ರೇಟ್ ಇದ್ದಿದ್ರೆ ಏನಾದ್ರರು ಮಾಡ್ಕೊಂಡ ಓದಿತಪ್ಪ ರೇ
ೀ ಈ ಸೀಸನ್ ಎಲ್ರು ಮೆೇಕಿ ಜಳನೇ ಹಾಕ ಹದು ನಾವು ಯಾಕೆ ಸುಳ್ ಹೇಳ್ಬೇಕು ನಮ್ದು ತರ್ಟಿ ನ ಹೇಳ್ತೀನಿ ನಮ್ದು ನಾಲ್ಕ ಅಕ್ರಿ ನಮ್ ಚಿಕ್ಕಾಪುರ್ದ ಹ ಐದು್ ಅಕ್ರೀಲಿ ಹ್ಮ್ ಐದು ಐದೂವರೆ ಅಕ್ರಲ್ಲಿ ಮೂರು ಲಕ್ಷ ಮಾಡೀಿವ್ ನಾವು
ಒಂದು ಎಷ್ಟ ಏಳ ಎಂಟ ಏಳು ಎಕರೆನ ಹಾಕಿದ್ವಿ ಅದ್ರಾಗ ಒಂದು ಹಾ ದು ಆರುಿನ ತಗ್ತಿದಾರಷ್ಟೆ ಐದರ ಏನ ತಗಾರೆ ಎಂಟು ಎಕರೆ ಹಾಕಿದ್ದು ಐದ್ ಐದಾರು ಲಕ್ಷ ತಗ್ದಿದಾರ ಹ ಚ ಅಂದ್ರೆ ನಾವು ಸ್ಟಾರ್ಟಿಂಗ್ ಹಾಕಿದೀವಿ ನಾವು
ಹ ಹಾ
ಸ್ಟಾರ್ಟಿಂಗ್ ಹಾಕಿದ್ವಿ ಒಂದು ಯಾವ್ದ ಒಂದು ನಾಲ್ಕ ಅಕರ ಇದದ್ದು ಒಂದು ಎರಡ್ ಸಾವಿರದ ಐನೂರನ ಸಿಕ್ತು ಹ ಮತ್ತೆ ಸೆಕೆಂಡ್ ಟೈಮ್ ಹಾಕದಾಗ ಎರಡ್ ಸಾವಿರದ ಎರಡು ನೂರು ಎರಡ್ ಸಾವಿರದ ಒಂಬತ್ನೂರು ಹಂಗೆ ಸಿಕ್ತು
ಹ್ಮ್ ಹ್ಮ ಒಂದ್ರ ಏನ್ ಲಾಸ್ ಏನ್ ಆಗಿಲ್ಲಲ್ಲ
ಲಾಸ್ ಏನಗಲ್ಲ ಬಟ್ ಇವಾಗ ಲಾಸ್ಟ್ ೈಮ್ ಯಾರು ಹಾಕಿರ್ತಾರಲ್ಲ ಅವ್ರದ್ದು ಬಹಳ ಲಾಸ್ ಆಗಬಿಡುತ್ತೆ ಎಷ್ಟ ಮಾಲಿ ಇರುತ್ತೆ ತಲ್ಲ ಅಷ್ಟ ಕಡಾೌನ್ ಆವಡುತ್ತ
ಅಲ್ಲ ಇವ ಇವಾಗ ಗೊಬ್ಬ್ರನುೂ ಸಿಕ್ತಿಲ್ಲಾ ನಾವ್ ನೋಡ್
ಹಾ ನೀವು ಅದು ಅದನ್ನು ಯೋಚನೆ ಮಾಡ್ಬೇಕಕ್ ನಾವ ಇವಾಗ ಈ ಎಷ್ಟು ಐದಾರಕರೆ ಹಾಕಿತಿವಂತನ್ಕೊ ಅವರು ಆಧಾರ್ ಕಾರ್ಡ್ ಮೇಲೆ ಕೊಡೋದೇ ಒಂದೇ ಒಂದ ಚೀಲ ಆಯ ಮ ಕಡಡ ಅ ಉದ್ರ ಸಗದತಿ ಹ್ಮ
ನಮಿಗ್ ಬೇಕು ಎಂಟು ಇಪ್ಪತ್ತು ಹ ಇಪ್ಪತ್ತು ಇಪ್ಪತ್ತೈ್ ಇಿಲ್ಲ ಆ ತರ ಉಪ್ಪ ಬೇಕು ನಮಗೆ
ಹ್ಮ
ನೋಡ್ರೆ ಒಂದ್ಕಗ್ ಒಂದೇ
ಒಂದೇ ಚೀಲ ಹ ಇವ್ರು ಏನ್ ಮಾಡ್ಬಿಟ್ಟಿದಾರ ಗೊತ್ತಾ ಇವಾಗ ಆಧಾರ್ ಕಾರ್ಡ್ ಮೇಲೆ ಒಂದ ಕೊಡ ಬಂದ್ಬಿಟ್ಟ ಅವ್ರೆ ಆಧಾರ್ ಕಾರ್ಡ್ ಒಂದು ಯಾರು ಒಬ್ರು ಬಂದು ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿರ್ತಾರಲ್ಲ ಯಾವ ಅಕ್ಕ್ರ ಎಷ್ಟು ಎಷ್ಟು ಐತ ಅಂತ ಹೇಳಿ
ಹಾ
ಅಕ್ರ ಮೇಲೆ ಒಂದೇ ಚೀಲ ಹಂಗೆ ಆತರ ಕೊಡ್ತವ್ರಿ
ಅಲ್ಲ ಆ ತರ ಮಾಡಿದ್ರೆ ಹೆಂಗ ಹೋಗ ೂರೈತಾ ಹೆಂಗ ಉದ್ಧಾರ ಆಗ್ತಾನೆ ಹೇಳಿ ನೀವ ಹ
ಅದೇಬ್ರು ಏನ್ ಮಾಡಕ್ಕ ಆಗಲ್ಲ ಮತ್ತೆ ಒಬ್ರು ಊಟ
ಆಯ್ತು ನಿಮ್ದ ಆಯ್ತಾ
ಹಾ ಆಯ್ತು ಟಿಫನ್ನು ಟಿಫನ್ ಅಂತ ೇನಿಲ್ಲ ಸಾಮಂಗರೆ
ಓ ನಮ್ದು ಅಾದೇ ಬಿಡು ಹಳ್ಳಿಲಿ ಎಲ್ಲಾ ಅನ್ನ ಸಾಂಬಾರ ಬೆಳಗ್ ಬೆಳಗ್ಗೆ ರೊಟ್ಟಿ ಇಲ್ಲಾಂದ್ರ ಎಲ್ಲಸಂಬಾರ
ಇ ಸಿಕ್ಕಿದ್ರು ಸಾಕನ್ಬೇಕಕ್ ಹ ಸರಿ ತಗಳಿ